ಹಾ ಚಿನ್ನಿ ಏನ್ ಮಾಡುತಿದಿ
ಏನ್ ಇಲ್ ನೋಡುವ ನೀ ಏನ್ ನಡ್ಸೀ ಹೇಳ
ಏನ ಇಲ್ಲ ಸುಮ್
ಚ
ತ್ತ ನೋಡ್ಬೇಕು ಇಲ್ನದು
ನಮ್ ಮಮ್ಮಿ ಮಾಡ್ತಾರವಾ ನಂದ್ ಇವತ್ತ ಬರೇದದ ಅದಕ್ಕೆ ನಾಮಾಡಲ್
ಬರೇದದನ ಹ್ಮ ಹ್ಮ ಹಾ ಕೇಳುತದಾ
ನಾ ಮಾಡಲ್ಲ ಇವತ್ತ ಅಂದೆ
ಮಾಡಲಂದಿ ಅದೇ ಕೇತ್ ಇರ್ಲಿ ಇಲ್ತೋ ಏನ್ ಸ್ಪೆಷಲ್ ನಾಳೀಗ್ ಏನ್ರ ಮಾಡ್ತೀನ್ ಬರಮೇನ್
ಬಾ ಏನ್ ಬೇಕ ಹೇಳ್ನಿಂಗ ಅದ್ ಮಾಡ್ತೀನಿ
ನೀ ಏನ್ ಮಾಡ್ತೀಯ ಸ್ಪೆಷಲ್ ಆಗಿ ಅದೇನ ಅದಕ್ಕೆ ಬರ್ತೀನಿ
ಇವತ್ತೊಂದು ನಿಶುಕ್ಕ ಹೇಳ್ಯಾಳ ಐಟಮ್ ಅದು ಮಾಡ್ಬೇಕ ಅಂದಕೊಂಡೇನ್ ನಾಳೀಗಲ್ಲ ಬಟ್ ಮಾಡ್ಬೇಕು
ಹೌದು
ಹ್ಮ್
ನ ನೋಡು ಜಾಸ್ತಿ ತಿನ್ನದ್ ಅಂದಿರತ್ತು
ಹ್ಮ್
ಅದೇ ಅಷ್ಟೇ ಸಾಕ್ ನಂಗ್ ಮತ್ ಏನ್ ಕೊಟ್ರ ಎಡ್ ಸಮಾಧಾನ ಆಗಲ್ಲ
ಹ್ಮ್ ಬಾ ಅದೇನ್ ಬಾ ಮಹಾ ಏನ್ ಆ ಕೆಲಸ ಆಲಾರ್ದ ಅಂತದ್ ಏನಿಲ್ಲ ಬಿಡು ಐದ್ ನಿಮಿಷದಾಗ ಮಾಡ್ಕೊತ್ತಿನ
ಅದೇ ಬಜೇಟ್ ಕುದ್ದಸ್ದ
ಹ್ಮ್
ಅದ್ ಸ್ವಲ್ಪ ಮೆತ್ತಗ್ ಮಾಡ್ಸಿದ್ರೆ ಅದಕ್ಕೆ ಇನ್ನ್ ತರ ಎ ಎಣ್ಣಿ ಒಳಗೆ ಹಾ ಎಲ್ಲಾ ಹಾಕಿ ಎಣ್ಣೆ ಒಳಗ ಪಾಣಿ ಹೊಡ್ಕೊಂಡು
ಹ್ಮ್
ಅದಕ್ಕೆ ಇಟ್ಕೊಂಡ್ ಸಿದರೆ ಸಾಕ ಕಡಲೆ ಹಿಟ್ಟು ಸ್ವಲ್ಪ ಇದು ಮಾಡ್ಕೊಂಬದಲ್ಲ
ಹ್ಮ್ ಮಿಕ್ಸ್ ಮಾಡ್ಕೊಂಡು
ಮಿಕ್ಸ್ ಮಾಡ್ಕೊಂಡು ಅದು ಬಟಾಟಿದು ಗೋಲ್ ಗ ಉಂಡಿ ಟೈಪ್ ಮಾಡ್ಕೊಂಡು ಅದನ್ನ ಅದ್ರೊಳಗೆ ಎಣ್ಣೆ ಎಣ್ಣಿ ಇಕ್ಸೀ ಎಣ್ಣೆ ಬಿಸಿ ಆಗಾನ ಅದ್ರೊಳಗ್ ಕರಿಯೋದು ಹ ಕರ್ದು ಸಿಂದರ ವಡಾಪಾವು ಮಾಡೋದು ಪಾವ ಲಾದಿಗಪ್ಲೆ ತರ್ತಿರ್ಲಾ ಒಮ್ಮೆ ನೀವು
ಆ
ಲಾದಿ ಕಪ್ಲೆ ಒಮ್ಮೆ ಜಾಸ್ತಿ ತರ್ತಿರ್ ಅಲ್ಲಾ ಪಾವ
ನಾವು ಇದು ಬಣ್ಣ್ ತಾರಸಿ ಚಹಗುಡ ತಿತ್ತೀವಿ ಇಲ್ಲೆ ನಮ್ ಬಳಿ ಸಿಗ್ತಾವ ವಡಪ್ಪಾವಿನಾ ಬಾವು
ಅದೇ ಅಲ್ ನಾ ಬಿ ವಡಪಾವನ್ ಪಾವೇ ಸಿಗ್ದಾವ ಅಂದ್ರೆ ಒಂದೊಂದೊಂದು ಅಂದ್ರೆ ಕಮ್ಮಿ ಜಾಸ್ತಿ ಹೋಗ್ತಾವ ಒಮ್ಮೇಲೆ ಲಾದಿ ಕೊಡ್ತಾರ ಅವ್ರ ಹಿಂಗ ಪೂರ್ತಿ ಸೆಟ್ಟ
ನಾವು ಒಂದ್ ದಿನ ಮಾಡ್ತಿರ್ತೇವ ನೋಡು ಅದ್ ಅದ್ರ ಮ್ಯಾಗ ಬಿಡ್ತೀವಿ ಇಡೀ ದಿನ ಅಂದ್ರೆ ಇನ್ ಸಂಜೆೆಗೆ ವಡಪಾವು ಮಾಡ್ದತಿವಿ ತಿಳ್ಕೋ
ಕರೇ ಬಿಡಾದು ಹ
ಹ್ಮ್ ಮತ್ತೇನ್ ಮತ್ತೊಂದು ಅಡ್ಗೆ ಮಾಡೋದಿಲ್ಲ
ಹಾ ಹಾ ಹಾ
ಆಯ್ತು ಅದೊಂದ್ ತಂದಿ ಬಿಟ್ಟು ಅಂದ್ರೆ ಇಷ್ಟ ಮಂದಿ ಅದೇ ಇತಿವಿ ಮಕ್ ಕುಂಬಡಿ
ಹಾ ಹ ಹಂಗದರೆ ನಡೀತದ ಏನ್ರ ಒಂದ್ ದೋಸ ಅಡ್ಗಿ ಹೇಳೋಣ ನಾಳೆಗ್ ನಾನು ಮಾಡತೀನಿ
ನಾನ್ ನಿಶೂಕ ಹೇಳಾರ ಅದೇ ಹೇಳ್ತೀ ನೋ
ಹ್ಮ ಹೇಳು
ಆ ಚ ಅದು ಒಂದ್ ಪಾಲಕ್ ಪಲ್ಯೆ ಅದ
ಹಾ ತರಾಮ್
ಹ್ಮ್ ಪಾಲಕ್ ಪಲ್ಯೆ ಏನ್ ಮಾಡೋದು ಕುದುಸೋದು ಒಂದ್ ಎರಡ್ ಹೂಕ್ಕ
ಹ್ಮ
ಕುದ್ದುಶಿ ಆಮೇಲೆ ಅದು ಸಣ್ಣ ನೀರ ಹಾಕದು
ಹ್ಮ್
ತಣ್ಣ ನೀರ ಹಾಕಿ ಶೀಂದರೆ ಹಿಂಗ ಆಮೇಲ್ ತಗದು ಮಿಕ್ಸಿ ಜಾರ್ ಒಳಗ್ ಹಾಕದು ಅದು ಪಾಲಕ
ಹ್ಮ್
ಬೆಳ್ಳೋಳ್ಳಿ ಆ ಶುಂಠಿ ಪೂದೀನ
ಹ್ಮ್
ಜೀರ್ಗಿ ಹಾಕಿ ಮೆಣ್ಸಿನ್ಕಿ ಹಾಕಿ ಮಿಕ್ಸಿ ಹಾಕದು
ಹ್ಮ್
ಹಾಕಿ ಶುಿಂದರ
ಅದು ಪಲ್ಯ ಸಂಗಟೆ ಹಾಕೊಂದ ಕಡೆಗಿ
ಏನ
ಮಿಕ್ಸಿಗೆ ಹಾಕೋ ಮಾದು
ಅದೇ ಮಿಕ್ಸರ್ದಾಗೆ ಪಲ್ಯಗಿಲ್ಲ ಎಲ್ಲಾನೇ ಇದು ಹೇಳಿದ ಇಷ್ಟು ಆಯತಾ ಮಿಕ್ಸಿಗ್ ಹಾಕೋದು
ಹ ಹಾಕೊಂಡು ಇದ ಮಾಡ್ಕೊಂಬದ್ ಹಾ ಹೇಳ
ಮಿಕ್ಸ್ ಮಾಡ್ಕೊಂಬದು ಆಮೇಲ್ ಚಪಾತಿ ಹಿಟ್ಟ ಜ ಗೋಧಿ ಹಿಟ್ಟ ಕಲ್ದಿ ಹಿಟ್ಟು ಹಾಕದು ಹಾಕಿ ಶಂದ್ರ ಅ ಮಿಕ್ಸ್ ಮಾಡದದು ಎರಡು
ಹ್ಮ್
ಆಮೇಲೆ ಜೀರ್ ಇದು ಅಜ್ವ ನಂಕರ್ ಕೈಲೆ ತಿಕ್ಕಿ ಹಾಕದು
ಹ್ಮ್
ಆಮೇಲೆ ಅದು ಹೇಗ ಅದಕ್ಕ ಏನುಂತಾರ
ತಸ ಜರಿ ಏನತಿ
ಅ ಉದುದನ್ ಜೀರಿಗೆ ನ
ಜರುಗವಿ
ಹ್ಮ ಜೀರ್ಗಿ ಹ್ ಜೀರ್ಗಿ ಹಾಕದು ಆ ಹಿಟ್ಟಿನ ಒಳ ಹಾಕಿ ಹಾಕಿ ಮಿಕ್ಸ್ ಮಾಡೋದು
ಹ್ಮ್
ಮಿಕ್ಸ್ ಮಾಡ್ಕಿಸ ಅಂದ್ರ ಅದು ಮಿಕ್ಸಿಗ್ ಹಾಕಿರ್ಲಾ ಅದು ಹಾಕದದ್ರ
ಹ್ಮ್ ಹ್ಮ್ ಹ್ಮ್
ಹಾಕಿ ನಾ ಹೀಟ್ ಟಚ್ ಮಾಡ್ಕೋದಿತ್ತು ಅಂದ್ರ ಗಟ್ಟಿ ನಡ್ಕೊ ಮಾಗು ತಗಡನ್ ನಗನ್ಿತ್ತ ಅಂದ್ರ ಅಳ್ಸ ನದಕೊಂಬದು ಹ್ಮ್ ಹ್ಮ ಯಾರ್ ರಐತಿ ಬಿ ಮಾಡ್ಕೊಬೋದು್ ಅವ್ರ ಅವ್ರ ಇಷ್ಟ
ಹ್ಮ್
ಆಯ್ತು ಮಾಡ್ಕ ಶಂದ್ರ ಒಣ ಬಿ ತಿನ್ಬೋದು ಪಲ್ಯ ಗೂಡ ತಿನ್ಬಹುದು ಒಣ ಬಿ ಚಂದ ಆತತ್ಭಿಷೀ
ಅಂದ್ರ ಮಳೆ ನಾಳೆ ಮಾಡಿ ನೋಡ್ಲಿ
ಆ ಮಾಡ ನಾನು ಆಾಕಿ ಹೇಳಣ ನೋ ನಾನು ಮಾಡಿದ್ ಒಂದ್ಸಲ
ನಾನು ಮಾಡಿಲ್ಲಾ ಯಾವಾಗ್ ಮಾಡ್ ನ್ ಗೊತ್ತಿಲ್ಲ ಮಾಡ್ಬೇಕ ಅನ್ಕೊಳೋತೀನಿ
ಆಕಿ ಹೇಳ್ ಇಂಜಿ ಬಾ ನೀರ್ ಹೊಂಟವು ಮತ್ತ ಅನ್ಕ ಆ ಮ ಟ್ಯಾಕ್ಸಿ ಒಳಗೆಲ್ಲ ಅ ಬೆ ನೀನುೂ ತುಪ್ಪ ತಿನ್ನಲ್ಲಾ
ಇಲ್ಲ ತಿನ್ನಲ್ಲ
ಹಾಕದಿತ್ತ ಅಂತದ್ರ ಮಿಕ್ಸಿ ಒಳಗ ನಾವು್ಣಲ್ಲಿ ಇವ ನಂಂಗ ಹೇಳ್ಬೇಡಂದ ಹಾಕ್ಲಿಲ್ಲ ಅಂದ್ರು ಭೀ ನರಿತದಂದರು ಹಾ ಹಿಂಗ ಇರ್ಬೇಕಐ್ತಮ್ಮಂದ ಸ್ಪ ಹಂಚಿಗ್ ಜಾಸ್ತಿ ಹಿಂಗ ಎಣ್ಣೆ ಹೆಚ್ಚಿ ಬೈಸವಂತ.
ಹೌದು ಯಾವಾಗ ಹಚ್ಚಿದ್ದೀನಿ.
ಈಗೆ ಆಕಿ ಹಚ್ಚಿ. ಮತ್ತ ಅನ್ಕರ್ ಇನ್ನೊ್ ಬಕ್ ಅಕ್ಕರ್ ಇವಕಿ ಅಕ್ಕನ್ ಹೆಸರು ಗೊತ್ತಿಲ್ಲ. ವಟಾಕ.
ಹಾ.
ಹ ಅಕಿನಿಸ ಹಾ ನ ಎಂಬತ್ತು ಉಮ್ಮಾ ಉಮ್ಮಾ.
ಹಾ ಹಮ್ಮ ಅಮ್ಮ ಅವ್ರ ನೀನೇ ಹಚ್ಚಿದಿ. ಹಾ ಏನ್ ಅವ್ರುಚರು.
ನಾ ಒಂದ್ಸಲ ಹೆಚ್ಚಿದ ಅವ್ರುೊಂದ್ಸಲ ಹೆಚ್ಚರು.
ಹ್ಮ್ ಹ್ಮ್.
ಆಯ್ತು ಅವರು ಕೂಡ ಹಾಕಿ ಕೂಡ ಮಾತಾಡ್ದ ನಿನ್ಂಗ ಹಚ್ಚತ ನಿನ್ ಬಿಸಿ ಬಂತು.
ಹ್ಮ ನಮ್ಮ್ ಅಕ್ಕನ ಸಂಕಟ ಮಾತಾಡ್ತಿದ್ವಾ. ಈ ನಮ್ಮ ಅಕ್ಕೇಏನ್ರ ಒಂದೊಂದ ಕೇಳ್ತಿರ್ತ.
ಹ್ಮ್ ಅದ ಕತ್ತಲಯ್ತು ಅಕ್ಷರ ಕಾಣಲ್ಲ ಅದು. ಅದಕ್ ಕೆಳಗೆ ಬಂದ ಆಮೇ ನೀ ಹಚ್ಚಿದ.
ಹೌದು ನೀ ನಂದು ನಮ್ಮ ಅಕ್ ಮಾತಾಡುದವಿ ನನ್ ಸಂಗಟ.
ಹ್ಮ್ ಹಂಗೇ ನಿಮ್ಮಕ್ಕ ತೆಲಿ ತಿಂತಿರಬೇಕ.
ತಲೆಏನ್ ಟೈನ್ ಅಲ್ಲ ಯಾಕ ಏನ್ ಕೇಳ್ತ್ತಂದ್ರೆ ಅಸ್ಳ ಹಿಂಗ ಸುಮ್ನ ಸುಮ್ನೆ ಹಚ್ಚಂಗ. ಹಂಗಿಲ್ಲ ಏನ್ ಫಲ್ತ ಕೊಡ್ತಂತ ನನ್ಗೆ.
ಕೆರೆ ಹಂಗೆ ಬೈತಿರ್ತಾಳಕಿ ಏನ್ ಮಾಡ್ತೆ ಸುಮ್ ಕೂತ್ ಒದಗ್. ದಿನಾಕ್ ನಮ್ ಗಪ್ಲೆ ಖುಲ್ಲಾ ಇದ್ದಳ ಅಂದ್ರೆ ಅದ ಏನರ ಆಾಕಿ ಮದಿ ಮಾಡ್ಕೊಂಡ್ ಗಂಡ ಮನ್ಯಾಗ. ಹಳ ಹಾಕಿ ಅಡ್ಗೆ ಮಾಡೋದು ಅದು ಇದು ಟೈಮ್ ಹೋಗ್ತಿರ್ತದೆ ಎಲ್ಲಿ ನನ.
ಅವರದು ಬುಕ್ ಮದಾದಕಕ್ಕೀ.
ಹಾ ಅಂದ್ರೆ ಬಿಸಿ ಬಿಸಿದೇ ಮಾಡ್ಕೊಡ್ಬೇಕಲ್ಲ ನಾವ್ ಅದ್ರ ನ ಮನ್ಯಾಗ ಅದ್ರ ಒಲ್ ಇದು ಮಾಡ್. ಮಾಡಲ್ಲ ಇದ ತಿನ್ ಅಂದ್ರೆ ತಿಂತರ್ತಾರ ಅವರು ಹೆ. ಹೆಚ್ಚಿನ್ ಕಾಣಿದೆರ ಅವ್ರು ಇದ್ ಮಾಡ್ ಅಂದ್ರೆ ಅದ ಮಾಡ್ಕ ಕೊಡ್ಬೇಕ ಅವ್ರಿಗೆ.
ಅದು ಖರದಾವ.
ಹ್ಮ ಬಾಳ ನಡೆಸ್ಕೊಂತಾರಪ್ಪ ಸಾಕತ್ತ ಮದ್ವಿ ಅನ್ನೋದ್ ಆಗ್ಬಾರ್ದ ಹೆಚ್ಚಿನಿ.
ಹ್ಮ್ ಅದಕ್ಕೆೇ ಮದಬಾರದು ಅನ್ನದು.
ಆಗ್ಬಾರ್ದ ಆಗ್ಬಾರ್ದ ತಿಳ್ದರ್ ಎಲ್ಲ ಆದರಿಗ್ ಎಲ್ಲರಿ ಕೇಳನಿ ಎಲ್ಲರೂ ಹೇಳ್ತಾರ ಬ್ಯಾಡ ಆ. ಆಗ್ಬೇಡ ಬೇಡ ಆಗ್ಬೇಡ.
ಅಕ್ಕ ಫಸ್ಟ್ ಈ ಮದಿ ಆಗ. ಮುಂಚೆರಿರಿಗೆ ಇಚಿರ್ತ ಮದ ಆದ ಮೇ ಆತ ಅನುಭವ ಆತದೆ ಎಲ್ಲ.
ಅವ ಮದಿ ಆಗತ್ತ ಮದಲು ರುಚ್ ಹತ್ತರ ಆಮೇಲೆ ಹುಚ್ ಹತ್ತರ.
ಏನಂದಿ ಕರೆಕ್ಟ್ ನೋಡುವ.
ಹ್ಮ ಇಲ್ಲ. ಆ ನಮ್ಮ್ ಅಕ್ಕಗೆ ಅಂತಲ್ಲಾ ಭಾಳ ಮಂದಿಗೆ ನಮ್ ಗೆಳತರ್ ಒಳಗ್ ಭಾಳ ಮಂದಿ ಮದಿ ಆಗ್ಯದಲ್ಲ. ಅವ್ರ ಕೆ ಹ್ಮ ಎಲ್ಲ. ಹೇಳ್ತಿರ್ತಾರ ಆಗ್ಬೇಡ ಆಗ್ಬೇಡ ಅಂತ ಹೇತ್ತತಿರ್ತಾರ ನಾನನ್ ಕಲ್ತಿ ಕಳತಿನಿ ನ. ಮ ನೋಡ ಅವ್ರ ಇದ್ರ ಆಗ್ಬೇಡಿ ಅದು ಚಲೋ ಅಲ್ಲಾ ಹಂಗ್ ಹಿಂಗ ಅಂತಿರ್ತಾರ ಮತ್ತೆ ಯಾವಾಗ ಅಂತ ಕೇಳ್ತಿರ್ತಾರ ಹಂಗಗೆ. ಅವಾಗವಾಗ.
ಹ್ಮ್
ಹ ಹ್ಮ ಮೊನ್ನ ಅಂತೀನಿ ಯಾಕ ನ ಸಮಾಧಾನ. ಅವ್ರ ಏನಂತಾರೆ ಅನ್ನ ಸಮಾಧಾನ ದರಾಗ. ನಿಮ್ಗ್ ಆಗ್ ಬರ್ಲಏನ ನಾನ್ ಕೇತೀನಿ ನನ್ನಂಗ ನೀನು ಟೆನ್ಷನ್ ತಗೋಬೇಕು ನನ್ನಂಗ ನೀನು ಒದಾಡ್ಬೇಕು. ನನ್ನ ನೀನು ಚೋರ್ಡ್ಬೇಕಂತಾರ.
ಹ್ಮ್
ಅದಕ್ಕೆ ಹೇಳ್ತಿರ್ತಾರ ಅವರು
ಬೇಕಕ್ಕ ಅಸರ್ ಬೇಕು ಹೇಳೋರು ಹಾಂಗ ಸಪೋರ್ಟ್ ಮಾಡ್ತಾರ ಹಾಂಗ ಭ ಸಪೋರ್ಟ್ ಮಾಡ್ತಾರ
ಬೇಗ್ ಬೇೇಕ ಎಲ್ಲಾ ತರ ಬೇಗು ಹ
ಹ್ಮ್ ಹ್ಮ್ ಯಾಕಂದ್ರೆ ಎಲ್ಲ ತರ ಅನುಭವ ಇರ್ಬೇಕಲ್ಲ
ಇರ್ಬೇಕ ಇರ್ಬೇಕು
ಹ್ಮ್
ನಮ ರಾಯರ್ ಬಾಲ ಹೋಗ್ಬಂದೇ ನೋಡ್ದು ಮನ್ಸಿಗೆ ಬಾ ಸಮಾಧಾನದ ನೋಡು
ಇನ್ನೊಂದು ಸಮಾಧಾನ ಇಲ್ ನಿನಗ ಮಾತ್ರಾಕ್ಷತೆ
ಹಾ ಅದೊಂದ ಇ ಆಗ್ಯದ ಬಾ ಸರಿ ನಮ್ಮ್ ಅಕ್ಕ ಎಲ್ಲರೂ ಅದ ಇದಾಗ ಅಲ್ಲ ತರಾನ ನಂಗಗೆ ಏನು ಸಾಮಾಾನ ಹಾಕಿಲ್ಲ ಅಂದ್ರೆ ಏನೋ ಕೇಳ್ಕೊಂಬಿತಿದ್ದ ಆಗ್ಲಿಲ್ಲ ಅಂದ್ರೆ ಹೆಂಗಪ್ಪಾ ಅದ್ರದಿಂದಾಗಿ ಅಂದ್ರೆ ಆಗಲ್ಲಂತೆ ಮುನ್ಸೂಚನೆ ಅವರು ಕೊಟ್ಟ ರ್ ಏನ ಅಂತ ಎಷ್ಟ ನ ಅಂದಂಗೆ ಅನ್ಸುತ್ತೆ ಅಷ್ಟೇ
ಹ್ಮ
ಹ್ಮ್ ಬಾ ಮಾನ್ಸಿಕ ಆಗ ಬಿಡ್ತೀನದಂದ ಇದಾಯ್ತು ಅಂದ್ರ
ಹಾಗಗಲ್ತು ನಿಮ್ದ ನ ಏನ್ ಹೇಳಿದ್ದ ನೆಪ ನಿನ್ನ ಪದ
ಏನು
ಆ
ಏನ್ ಹೇಳಿದಿ
ನೆನಸ್ಕೊ
ಏನೋ ಹೇಳಿರ್ಬೇಕಪ್ಪ ಈ ಸದ್ಯಕ್ಕೆ ನೆನ್ಪಿಲಿ ಏನ್ ಹೇಳು
ನಂಗೆ ಏನಾದರೂ ಇಸ್ ಕೊಡುಅಂತ ಹೇಳಿದಲ್ಲ
ಹ್ಮ್ಏಜಿನ್ನಂಗ ಹಿಂಗ ಏನ್ರಾ ಇಸ್ಕೂಡ್ ಅ್ರ ನಂಗ ಗೊತ್ತಾಗಬೇಕು ಹಲ್ಲ ಏನ್ ಬೇಕು ಹೇಳು
ಆ ಇದು ಬಿ ಮಾಡಿಟ್ಟಿನ್ ನಾ ಹಿಂಗ ಏನೋ ತಿಳಿತು ಏನೋ ಮಾಡ್ದ
ಹಾ ನೋಡ ನ ನಂಗೆ ಹೆಂಗ್ ಗೊತ್ತಾಗಲ್ಲ ಬೈ ಇದದಕ್ಕ ಏನು ನೀವ್ ಎಂತ ತೋತಿ ಎಂತ ಬಿಡ್ತೇವನಂದ ನನ್ಗ್ ಗೊತ್ತಾಗ್ಬೇಕಲ್ಲ ಹ
ನೀವ್ ಇಷ್ಟ ಬಂದಿ ತಗೋ ಅದು ಹಂಗಿಲ್ಲ ನಿನ್ ನೆನ್ ತಿಂಗಗೋಸ್ಕರ ನಂಗ ಬೇಕಂದ್ರೆ ನೀ ತಗೊಂಡಿದ್ದು ನಿನ್ ಇಷ್ಟಗಿದ್ದು ನಾ ಇಟ್ಕೋತೀನಿ ನಂಗ ಇಷ್ಟ ಆಗಿದ್ದು ನೀ ಇಟ್ಕೋಬೇಕು
ಹೌದೇನಾ
ನೀ ಏನ್ರರು ಅಂದ ಹೇಳ್ತಿವಾ ಇನ್ನೊ್ ಚಿಕ್ಕೋಳಗ್ ಹೇಳ್ಬೇಕು ನೀನ್ ಹೇಳ್ಬಾರ್ದು
ನಂಗ ಅಂತವ್ ಎಲ್ಲ ಗೊತ್ತಿಲ್ಲ ಇವ ನೀ ಸಣ್ಣ ಸಣ್ಣ ಚಿಕ್ಕಗಪ್ಲ ಮಾಡಲ್ಲ ಹಂಗೆಲ್ಲ ಅದೆಲ್ಲ ಹೇಳಿದ್ದಿ ನೆನ್ ಬಿಟ್ಕೊಬೇಕಾಗಿತ್ತು ನ
ನಿಗ್ ಏನ್ ನೆನ್ಪತ ಉಂಡಿದ್ದು ನೆನ್ಪತ ಇಲ್ಲ ಯಾರು ಗೊತ್ತೋಯಪ್ಪ
ಉಂಡಿದ ಎಲ್ಲ ನೆನ್ಪಿ ವಾವಮ್ಮ ಏನ್ ಪಡ್ತೀನಿ ಮುಂಜಾನೆಸ ಯಾಕ
ಅರವತ್ತೀಗೆ ಆಗ್ಯಾವ
ಆಯ್ತು ಈಗೆ ಅರವತ್ತದು ಅಂದ್ರೆ ಮುಂದೆ ಮುಗೀತು ನಿನ್ ಗಂಡ ಇದ ಧಾರ್ವಾಡ್ ಹಯದ್ ಬಿಟ್ಟ ಬಲ ಏನ್ ಎಲ್ ಬಿಟ್ಟ ಬರ್ಲತ್ತ ನೋಡು
ಬಿಡವಾ ಅವ್ರ್ದೆಲ್ಲ ತೊಗೊಂಡ್ ಏನ್ ಮಾಡ್ತ ನಮ್ಸ ಕೊದ್ಲ ಇದ್ವಿ
ಹ್ಮ್ ಇಡ್ಲಿ
ಹಾ ಹಾ ಆಯ್ತಾಯ್ತ ಇಡು